ಹಲೋ.
ಹ್ಮ್ಹ್ ಆರಾಮ.
ಹ್ಮ್ ಆರಾಮ್ ನೋಡಪ್ಪ ಹುಲಿ ಏನ್ ಮಾಡಕತಿ.
ಏನ ಇಲ್ಲ ನೋಡಪ್ಪ ಸುಮ್ಮ್ ಮಕ್ಕೊಂಡಿದ್ದೆ ಹಂಗೆ ಏನ್ ಮಾಡಕುಂತ ಅಂತ ಹಚ್ಚಿದ್ದೆ.
ಹೌದಾ.
ಹ್ಮ ಹ್ಮ್ಮ್.
ಹ್ಮ್ ಹ್ಮ್ ಹ್ಮ್ ಎಲ್ಲ್ಲಿದ್ದಿ ಏನ ಇಲ್ಲ.
ಅದ ಇಲ್ಲ ಊರಾಗ ಬಂದಿದ.
ಹೌದಾ.
ಹ್ಮ್ ಊಟಾ.
ಹ್ಮ್ ಆಯ್ತ ನೋಡಪ್ಪಾ ಅಗಳೆ ನಿಂದಾಯ್ತಾ.
ಹ ಹೌದಾ ನಮ್ದ್ ಇನ್ ಆಗಿಲ್ಲಪ್ಪ ಇಲ್ಲ ಹೊಲ್ದಾಗ ಇದಿದ್ದಿದವು ಈ ಕಡೆ ಸುಮ್ ತಿರ್ಗಾಡಕ್ ಬಂದವು ಊ ಹೊರಗ ಬಂದ್ರೆ ಊಟ ಹಸು ಅಗಲ ಏನಿಲ್ಲ ಹುಡುಿಂದ ತಿರುಗಾಡದ ಅದ ಇದು.
ಹ್ಮ್ ಹೌದೌದು ಹಂಗೆ ಅದ.
ಹ್ಮ್ ಕ್ರಿಕೆಟ್ ಆಡಕ ಹೊಂದಿವಿ ಏನ ಅಲ್ಲಿ ಹೊಂದಿವಿ ಏನ.
ಹ್ಮ್ ಹ್ಮ್.
ಊಟ ಅದ.
ಹ್ಮ್ ಬಿಟ್ಟ ಏನ್ ಮತ್ತೆ ಡ್ಯೂಟಿ ಮಾಡೋದು.
ಡ್ಯೂಟಿ ಇಲ್ಲ ಬಿುಟ್ಟೆ ಎಲ್ಲ ಹೋಗ್ಬೇಕು ಒಂದ್ ಎರಡು ದಿವ್ಸ ರಜೆ ಹಾಕಿ ಬಂದಿನಿ ಬ್ಯಾಸರ ಬಂದಿತ್ತು. ಹ್ಮ ಉಸಾಬರಿ ಆರಾಮ ಇದೆಲ್ಲ ಮನೆಯಾಗ ಅದಕ್ಕೆ ತೋರಿಸ್ಕೊಂಡೆ ಬರಕ್ ಬಂದಿದ್ದೆ.
ಎಲ್ಲಿ ಮಾಡಕತ್ತೆ ಡ್ಯೂಟಿ.
ಹ ರಾಯಚೂರುದಾಗ.
ಚಲೋ ಕೊಡ್ತಾರ ಸ್ಯಾಲರಿ.
ಕೊಡ್ತಾರ ಹು ಹತ್ ಸಾವಿರ ಕೊಡಾಕತಾರ.
ಹೌದಾ ಅಷ್ಟ ಕಮ್ಮಿ.
ಏ ಇಲ್ಲ ಅಷ್ಟ ನಡಿತದ ಎಕ್ಸ್ಪೀರಿಯೆನ್ಸ್ ಹತ್ ಸಾರಾಯ್ಗ. ನಾನ್ ಡಬಲ್ ಡ್ಯೂಟಿ ಮಾಡಕ್ ಕುಂತೀನಿ ಇನ್ನ ಒಂದು.
ಹ್ಮ್ ಹ್ಮ್ಮ್.
ಹ್ಮ್ ಒಂದ್ ಸೈಡ್ ಎಂಟೂ ವಾರಿ ಕೊಡತಾರ ಇದಕ್ ಹತ್ತ ಸಾವಿರ ಕೊಡಕತ್ತಾರ.
ಹ್ಮ್ ಹ್ಮ್ಹ್ಮ್ಮ್.
ಹ್ಮ ಊಟಿ ಗಿಟಿ ಮಾಡಿ ಒಂದ ಇಪ್ಪತ್ತ ಸಾವಿರ ಬುಳ್ಕನ್ ತಗೊತೀನಿ ನಾನು.
ಹ್ಮ್ ಮತ್ತ ಈ ಕಡೆ ಬ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
ಆಗಸ್ಟ್ ಲೋವರ್ ಸೈಡ್ ಈ ಕಡೆ ತೊಗವ ಎಷ್ಟ ಅಥಣಿ ಯಾಕ ನೋಡತರ ಏನ ನಮ್ದ. ಇಲ್ಲ ಇ ಸರ್ಟಿಫಿಕೇಟ್ ಹೆಂಗಾದ್ರರು ನ ಅದನ ಇಲ್ಲ ಲೊ. ಹ್ಮ್ ಮತ್ತ ಆಯ್ತತು ಸರ್ಟಿಫಿಕೇಟ್ ನೋಡಿ ಅವರು ಇಪ್ಪತ್ ಸಾವಿರ ಹಾಂಗ ಕೊಡತಾರ.
ಹದಾ
ಹ್ಮ್ ನೀನ್ ಕಟ್ಟಾಯ ಬರದು ಹದ್ಿನೆಂಟು ಹತ್ತೊಂಬತ್ತು
ಮತ್ತೆ ಅ ಕಡೆ ಡಬಲ್ ಡ್ಯೂಟಿ ಮಾಡ್ಬೇಕಂದ್ರೆ ಬಿಡ್ತಾರ ಅಂದವ್ರು
ಹ ಬಿಡ್ತಾರ ನಮ್ದೇಏನ್ ಆರ್ ತಾರ ಡ್ಯೂಟಿ ಇರ್ತದ ಒಂದು ಹಾಸ್ಪಿಟಲ್ಗ
ಆಯ್ತ್ ಆರ್ ತಾಸ ದಿವಸಿ ಮುಗಸಿ ಬಂದ್ಬಿಡೋ ಬೇರೆ ಹಾಸ್ಪಿಟಲ್ ಮಾಡ ನಾನ್ ಹಂಗೆ ಮಾಡ ನಿಮಗೆ
ಹೌದ ಅಲ ಒಂದೊಂದು ಹೇಳಿದ್ರು ಒಬ ಹೇಳಿದರು ಈ ಕಡೆ ಮಾತಾ ಕಡೆ ಡಾಕ್ಯುಮೆಂಟ್ಸ್ ಮತ್ತೆ ಎಲ್ಲ ಒಂದ ಕೊಟ್ಟಿರ್ತೇವಿ ಮತ್ತ ಕೊಡ್ಬೇಕಂತ ಕೇಳ ಕೇಳಿದ್ರ ಹಾ ಮತ್ತೆ
ಹ್ಮ್ ವರದನಲ್ ಯಾಕ ಕೊಡದು ವರದ್ನಲ್ ಕಾಲೇಜ್ ಅಡ್ಮಿಷನ್ ಮಾಡೆೇಏನ್ ವರದ್ಲ್ ಕೊಡ
ಇಲ್ಲ ಒಂತಕ ಒರ್ಜಿನಲ್ ಬೇಕ ಅಂತಲ್ಲ
ಇಲ್ಲ ಇಲ್ಲ ವರ್ಜಿನಲ್ ಏನ ಅಷ್ಟ ಕೇಳ ಬರ ಇ ಕೊಟ್ರ ಸಾಕ್ು ಜರಾಕ್ ಹ್ಮ್
ಅಂದ್ರೆ ಎಷ್ಟ್ ಕೊಡ್ತಾರ ಇನ್ನೊಂದ್ ಸೈಡ್ ನೀನಗ
ಇಲ್ಲಿ ಇಪ್ಪತ್ ಕೊಡ್ತಾರಾ ಇನ್ನೊಂದ್ ಸೈಡ್ ಇಪ್ಪತ್ತೈದು ಕೊಡ್ತಾರ
ರೂಮ್ ಬ್ಯಾಡಗಿ
ನಮ್ಮ್ ಮಾಮನವರು ನಮ್ಮ್ ಅಕ್ಕ ಅವ್ರು ಅಲ್ಲೇ ಇರ್ತಾರ ಮನ್ಯಾಗ ಅಲ್ಲೇ ಬೆಂಗ್ಳೂರ ಅಲ್ಲೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ನಲ್ಲ ಇಕ ನಾನ
ನಿನ್ನೆ ಚಲಪ್ಪ ನಮ್ಮಲ್ಲಿ ಯಾರಿಲ್ಲಲ್ಲ ಮೆ ಅದಕ್ಕೆ ಅವೂ್ ಮಾಡಡ್ಕೋಬೇಕು ನಾವೇ ಊಟ ಮಾಡಬೇಕು ಅದು ಸರಿಯಾಗಿ
ಹ್ಮ್ ಮತ್ತೆ ಯಾರ ಇದರಿಂದಲ್ಲ ಅವಾಗ ಯಾರೆಲ್ಲ ಇದೆ
ಎಲ್ಲ ಆಾಗಿದ್ರ ಅವ್ರ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟದ ಮಂಗಗಳೂರು ಟ್ರಾನ್ಸ್ಫರ್ ಆಗ್ಯಾರ ಅವ್ರು ಡ್ಯೂಟಿ ಎಲ್ಲ ತೋರ್ಸ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹೌದನಾ
ಹ್ಮ್ ಅದ ಸರಿಾಗಿ ಅಲ್ಲಿ ಬರ್ಬೇಕಂದ್ರೆ ಮತ್ತಾಗ ಯಾರಿಗ ಅಮ್ಮ ಅಪ್ಪ ಅವ್ರ ಕರ್ಕೊಂಡ್ ಬರ್ಬೇಕಾಗತ್ತೆ ಎಲ್ಲಾ ರಾಣವಲಿ
ಹೌದ ಅವ್ರಿಗೆ ಕರ್ಕಂಬಂದ ಮತ್ತೆ ಬಾಡಿಗೆ ಗಿಡಲ್ಲ
ಹ್ಮ್ ಮಜ್ಜಾಗತ್ತ
ಹ್ಮ್ ಎೆಲ್ಲೇ ಇರುವ ಕಾರಣೊಬ್ಬರು ನಡೀತದ ನನ್
ಹ್ಮ್ ಅಲ್ಲಿದ್ರೆ ಚಲೋ ಆಗ್ತಿರ್ತ ಅಲ್ಲಿ ಇಲ್ಲಲ್ಲ ಏನ್ ಮಾಡ್ತಾರ ಸಲ ಎಲ್ಲ ಸುಂದ್ಡ ಹದಾ
ಹ್ಮ್ ಮತ್ತೆ ನೋಡ್ಬೇಕಕ್ ಯಾವ್ದಂದ್ ಬೇರೆ ಹಾಸ್ಪಿಟ್ಲ್ ಆಗ ಅಲ್ಲೇ ರೈ ಚೋಲ ಚಲ ಚಲೋ ಅಲ
ಎಲ್ಲ ಎಲ್ಲಾ ಕಡೆ ಮ ಮತ್ತೆ ಎಂಟು ಕೊಡ್ತಾರೆ ಎಂಟು ಏಳು ಎಂಟು ಏಳು ಕೊಡ್ತಾರೆ ಇಲ್ಲೇ ಸವಲ್ ನನಗೆ ಎಕ್ಸ್ಪೀರಿಯೆನ್ಸ್ ಅದಲ್ಲ ಇಲ್ಲೇ ಗೊತ್ತಿದವರ ಇದಾರ ಅದಕ್ಕೆ ಹತ್ತು ಕೊಡಕ್ತ್ತಾರ ಮತ್ತ ಇನ್ನೊಂದ್ ಸೈಡ್ ಸರ್ಟಿಫಿಕೇಟ್ ಕೊಟ್ಟನಿ ಹ ಅದಷ್ಟ ಎಷ್ಟ ಕೊಟ್ರ ಅಷ್ಟ ಈ ಕಡೆ ಸರ್ಟಿಫಿಕೇಟ್ ಕೊಟ್ಟೋ ಕೂಡ ಸರ್ಟಿಫಿಕೇಟ್ ಕೊಟ್ಟೋದು ಕೂಡ ಅಷ್ಟ ಅಷ್ಟೇ ಸರ್ಟಿಫಿಕೇಟ್ ಕೊಟ್ಟೋಗ್ಲಿ ಅಂದ್ರೂ ಅಷ್ಟೇ ಆಗಲ್ಲ
ಹೌದದ
ಹ್ಮ್
ಹ್ಮ್ ಹ್ಮ್ ಹ್ಮ್ ನೆ ಕೂಡ ಮದೆ ಏನ್ ಮಾಡ್ತ ಇಲ್ಲಿನು ಯಾರು ಇಲ್ಲ ಅಂತ ಮತ್ತೆ ಆರಾಮ ಅಲ್ಲೇ ಇಲ್ಲನ್ ಮಾಡು ಏನ್ ಮಾಡ್ತಾರೆ
ಹ್ಮ
ಡಬಲ್ಡೂರ್
ಹ ಮಧ್ಯೆ ಡ್ಯೂಟಿ ಮಾಡಕ ಕುಂತೀನ
ಹ್ಮ ಹ್ಮ
ಹ್ಮ್
ಹ್ಮ್ ಹ್ಮ್ ಆಫ್ಟರ್ನೂನ್ ಮಾಡ್ತೆೇವೆ ಬೆಳಗ್ ಮಾಡ್ತೆೇ
ಅ ಒಂದು ನೈಟ್ ಇರ್ತ ಒಂದು ಮಾರ್ನಿಂಗ್ ಇರ್ತ ಆಫ್ಟರ್ನೂನ್ ಒನ್ ಖಾಲಿ ನಂದು
ಹಾ ಹ್ಮ್ ಹ್ಮ್
ಹೆಂಗ ಎಲ್ಲಿ ಹಾಕ್ಯದ ಹೆಂಗ ಡಊಟ ಮಾಡದದ ಮಾಡ್ಬೇಕು ಎಲ್ಲಾನ
ಹ್ಮ್ ಮಾಡಬೇಕ
ಒಂದ್ ಸೈಡ್ ಒಂದ್ ಸೈಡ್ ಏನಿಲ್ಲ ಒಂದ್ ಸೈಡ್ ಮೆಡಿಕ ಲ್ದಾಗ ಅದ ಒಂದ್ ಸೈಡ್ ಊಟಿದಾಗದ ಊಟಿದಾಗತ್ತಂದ್ರೆ ಅಷ್ಟೇ ಅಷ್ಟೇ ಹಾರ್ಡ್ ವರ್ಕ್ ನೆಲ ಒರ್ ನಂಬ
ಹ್ಮ್
ಹ್ಮ್ ಹೊರಗಡೆ ಜನರಲ್ದ ಮಾಡ್ಬೇಕಂದ್ರೆ ಮತ್ತೆಲ್ಲ ತಿರ್ಗಾಡಿ ತಿರ್ಗಾಡಿ ಸುಸ್ತಾಗ್ತತೆ ಒಂದೇ ಡ್ಯೂಟಿ ಮಾಡಕ ಸಾಕಾಗ್ತಿತ್ತು
ಹೌದೌದೌದು ಹ
ಹ್ಮ್ ಹ್ಮ
ಬೈಕ್ ತಗೋಂದಲ್ ತಗೊಂಡ
ಹ್ಮ್ ತಗೊಂಡಿರ ಒಂದ ಬೈ ಕಸ ಏನು
ಹ್ಮ್ ಎಷ್ಟತ್ತು
ಅ ಬೆತಾವ ಒಂದಂದು ಮತ
ಇ ನಟಕಸ ತಗೊಬಿಟ್ಟ
ಹಯಾ ನ ನೆಟ್ ಕಸ್ ತಗೊಂಬಿಟ್ಟಪ್ಪ ಎಲ್ಲಿ ಕರಿರಿ ಏ ಕಟ್ಟೊಂಡಕಂದ್ರದು ಆ ಟೈಮಲ್ಲಿ ಅಮೌಂಟ್ ಇರಿಲ್ಲ ಅಂದೆ ಏನು ಮಾಡತೇನೆ
ಹೌದೌದು ಅಂದ
ಎಲ್ಲ ಡಿ ಬಕಂತ ಹೋಗ್ತಿರ್ತಾವ ಎಲ್ಲೇ ಸುಮ ಕೆರಿಕರೆ ಅಂತ
ಹ್ಮ್
ಅ ದುಡ್ದಿದ್ದ ಅಮೌಂಟ್ ಇದು ಅದಕ್ಕೆ ತಗೊಂಡ್ಬಿಟ್ಟೆ ಅದರಿಂದಾನ
ಹ್ಮ್ ಹ್ಮ್ ಮತ್ತೆ ನಿಮ ತಂಗಿದು ಲಗಣ ಮಾಡಿದಾರಲ್ಲಿ
ಟಬ್
ಹೌದಾ ಅವ್ರ ಏನ್ ಮುಗೀತಾ ಪ್ಯಾರಾಮೆಡಿಕಲ್
ಹ್ಮ್ ಹೌದು ಪ್ಯಾರಾಮೆಡಿಕಲ್ ಮುಗೀತು ಇವತ್ತೇನು ಹ್ಯಾರ ಅಂತ ಡ್ಯೂಟಿಗ
ಹ್ಮ್ ಹ್ಮ್
ಹ್ಮ್
ನಡತ್ ನಿಮ್ ಮನ್ಯಾಗ ಮೂವರ್ನಾ ಮಂದಿ ದುಡಕತಾರ ಈಗ ನಿನ್ ತಮ್ಮ ನೀನ ನಿನ್ ತಂಗಿ
ದುಡಿಬೇಕಲ್ಲ ಮತ್ತ ಏನು ಮಾಡತೆ ಎಲ್ಲ ಹಾಕಿದ್ದ ಅವ್ರ ಅಪ್ಪ ಅಮ್ಮ ಅವ್ ಹಾಕ್ಯಾರಲ್ಲ ಕಷ್ಟ ಪಡ್ಟ್ಟ ಮ ಮ ಅವ್ರ ಕೊಡ್ಬೇಕಲ್ಲ ನಾವು ಹ ಸಾಲ ತಗದಾಕಿ ಅಂದ್ ಸಾಲ ತಿರ್ಸ್ಬೇಕಲ್ಲ ಮತ್ತೆ
ಹ್ಮ್ ತೇರ ಸ
ಹ್ಮ ಹೊಸಲ ಎಲ್ಲಾರ ಕಳ್ಸಾ ಕುಂತೀನಿ ಏನ್ ಮಾಡ್ತವೆ ಸುಮ್ಮ್ ಮನಲಿ ಕುಂತ ಏನ್ ಮಾಡ್ತವಿ ಸಾಂತ
ಹ್ಮ್
ಬರ್ತೇ ಒಂದ ನಂದೊಂದ್ ಇಪ್ಪತ್ ನಂದೊಂದ್ ಹದಿನೈದು ಸಾವಿರ ನಮ್ ತಂಗಿದ ಒಂದ ಐದು ಸಾವಿರ. ನಮ ತಮ್ಮಂದ ಒಂದ ಹತ್ತು ಸಾವಿರ, ಬರ್ತಾವ ಒಂದ ಮೂವ್ತನಲ್ವತ ಸಾವಿರ ರೂಪಾಯಿ. ಹ್ ಬರ್ತವ ಮನೆಗೆ ತಿಂಳಿಗೆ.
ಹ್ಮ್, ಹಂಗೆ ಮತ್ತೆ ಹೊಲ್ದ ಕೆಲ್ಸಾನೂ ಮಾಡ್ತೇನಲ್ಲ ಹಂಗಗೆ ಹ್ನ್ ಎಲ್ಲಾ.
ಎಲ್ಲ ಮಾಡ್ತೀವಿ.
ಹ್ಮ್, ಹ್ಮ್,,
ಹ್ಮ್
ಹ್ಮ್ ಸರ್ ಫೋನ ಅ ಚಲ್ ನಿಲ್ಲ ನ
ಇಲ್ಲ ಬೆಳಿಗ್ಗೆ ಹಚ್ಚಿದ್ಲ್ಲ ರಿಟರ್ನ್ ನಾನು ಹಚ್ಚಿಲ್ಲ ನಂದು ಬಿಜಿಬಂತಲ ಫೋನು. ನಾನು ಈ ಕಡೆ ಬಿಜಿ ಆಗ್ಬಿಟ್ಟು ನೆಟ್ವರ್ಕ್ ಬರೋಲ್ಲ ಏನಲ್ಲ ಅದುರಸಲಾಗೆ.
ಒಂದ್ ನಿಮ್ಮೂರಗನೆಟ್ವರ್ಕ್ ಕಂಬನ ಹಾಕ್ರೋ ಅಪ್ಪ ನೆಟ್ವರ್ಕ ಬರ್ಲಲ್ಲ ನಿಮ್ಮೂರಗ. ಒಂದ
ಏನ್ ಮಾಡ್ತಿ ಎಲ್ಲ ಹೇಳಿ- ಹೇಳಿ ಸಾಕಾಯಗಿಬಿಟ್ಟದ. ಅದೇನ ಆ ಒಂದ್ ಒಂದ್ ಲಕ್ಷ ಹತ್ತು ಸಾವಿರ ಬಿಳಂಗ ಇದ ಒಂದ ಜಗ್ಗಿ ಬೇಕದಕ್ಕೆ ಎಲ್ಲ.
ಇಲ್ಲಾ ಎಷ್ಟಾದ್ರೂ ಬಿಳ್ಳ್ಲಿ ಒಂದು ಈಗ ಇವಾಗ ಬಂದಿದವಲ್ಲ ಇವಾಗ ಊರಲ್ಲಿ ಒಂದೊಂದು. ಅಂದ ಟವರ್ ಕಂಬಗಳು ಕೂಡಿಸ್ತಾರ ನಮ್ಮ್ ಊರಾಗ ನೋಡು, ಸಣ್ಣದೇ ಊರಾದ ಅಂದ್ರನು ಎರಡು ಇದೆ ಜಯೊ ಮತ್ತೆ ಏರ್ಟ್ ಲ್ ಎರಡು ಅದಾವನೋಡ.
ನಮ್ ಕಡೆ ಎಷ್ಟು ಹೇಳಿದವಪ್ಪ ಎಮ್ಮ್ಯಾಲಗೆ-ಗಿ ಎಮ್ಮ್ಯಾಲಗೆ ಎಲ್ಲಾ ಕೇಳಿವ. ಅದಕ್ಕೊಂದ್ರ ಸಲ ಎರಿನ್ ಮಾಡಬೇಕ ಮತ್ತ
ಹ್ಮ್ ಹ್ಮ್ ಭಾರತ್ ಬರತಂತ ನೋಡ್ರೋ ಊರಿಗ್ ಒಂದೊಂದು ಎರಡ್, ಎರಡು ಹಿಂಗ್ ಬರ್ತಾವ ನೆಟ್ವರ್ಕ್ ಕಂಬಗಳು ಹಾಕ್ ಬಟ್ ಬೇಡ ಅಂದಾರೇನು ನಿಮ್ಮೂರಗಯಾರನ.
ಎಲ್ಲಿ ಬ್ಯಾಡ ಅಂತಾರ ಅವ ಸಾಕಾಯಬಿಟ್ಟಾದ ನೆಟ್ವರ್ಕ್- ನೆಟ್ವರ್ಕ್ ಅಂತ ಅವ್ರನು. ಎಲ್ಲಾಎಮ್ಮೇಲ್ಲೆ -ಗಿಮ್ಮೇಲೆಗೆ ಬಂದಾಗ ಎಲ್ಲ ಸ್ಟ್ರೈಕ್ ಮಾಡಿ ಇದು ಮಾಡಿ ಇದೆಲ್ಲ ಸಕಾಗಿಬಿಟ್ಟದ. ಕರ್ಯಮ್ಮನಮ ದೇವದುರ್ಗದ ಎಮ್, ಎಲ್, ಎ ಕರ್ಯಾಮ ಇದ್ಲುೂ ಅಕಿಗಿ ಹೇಳಿ - ಹೇ ಳಿಸಾಕಾಗದ. -
ಹ್ಮ್,,
ಹ್ಮ್, ಈಸತಿ ಏನಿಲ್ಲಾ ಇವಾಗ ಎಲೆಕ್ಷನ್ ಬರ್ತಾವಲ್ಲಾ ಹಂಗನ ನಾವೆ ವಿಚಾರ ನಿಿ ರ್ಬೇಕು ಎಲೆಕ್ಷನ್ ಕ ಹಕ್ಸ್ರ ಆಮೇಲೆ ಮುಂದೆ ಹ ಇದು ಮಾಡ್ತೀವ ಓಟಿಂಗ್ ಆಗ್ತಿವ ಅಂತ ಹೇಳ್ತಿವಿ. ಒಂದ್ ಲೇಟರ್ ಬರ್ಷಿಸೈನ್ -ಗಿನ್ ಮಾಡ್ಸಂತ ನಾನ ನಿಂದ್ರತಿನಿಮುಂದ.
ಹೌದಾ,
ಹ್ಮ
ಹಂಗ ಮಾಡ್ರಂತ ಎನ್ ಮಾಡ್ತು ಫೋನ್ ಹಸಕಂದ್ರೆ ಬರ ನೆಟ್ವರ್ಕ್ ಇಲ್ಲ ಅದ ಇಲ್ಲ ಬರ ಇಲ್ಲಾಂದ್ರೆ, ಸ್ವಲ್ಪ ಏನಾದ್ರೂ ಟುಂಕ್ -ಟುಂಕ್ ಅಂತ ಹೋದರತ. ತದ ಆಯ್ತಾ ಮತ್ತೆ ಕಟಾಗಿ ಬಿಡ್ತದ..
ಸಾಕಾಗಬಿಟ್ಟದ ಏನ್ ಮಾಡ್ತಿಅಲ್ಲಿ ಫೋನ್ ಬಂದ್ರೆ ನೆಟ್ವರ್ಕ್, ಒ ಸಾಕಾಗಿ ಬಿಡತಅದಕ್ಕೆ ಊರಗ ಫೋನ್ ಮುಟ್ಟದಿಲ್ಲ ಎಲ್ಲಿ ಬಿದ್ದಿರ್ಥ ಎಲ್ಲಿ ಇಲ್ಲ ನನಗೆ ಗೊತ್ತಿರಲ್ಲ ಅದು.
ಎಲ್ಲಾ ವೇಸ್ಟ್ ಆಗ್ತಪ್ಪ ಅಂದ್ರೆ ನೀನ್ ಎಲ್ಲ ನೆ, ಗಿಟ್ಟ ಇದ್ದೆಲ್ಲ..
ಎಲ್ಲಾ ವೇಸ್ಟ್ ಆಗತ್ತ. ಬ್ಯಾಸರಬಂದ್ಬಿಡ್ತಏನ್ ಮಾಡ್ತಿ. ಈಡೆ ಇಲ್ಲಂದ್ರೆ ಮತ್ತೆ ರೋಡಿನ ಸೈಡ್ ಹೋಗ್ಕ್ ಎರಡ್ ಮೂರ ಕಿಲೋಮೀಟರ್ ನಡ್ಕೊಂಡ್ ಹೋಗಬೇಕ. ಆ ಕಡೆ ಹೊರಗಡೆ ಕುಂದ್ರಬೇಕು. ಅಲ್ಲಿ ನೋಡಿದ್ರ ಕುಂದ್ರಕ ಒಂದಪ್ಲೇಸ್ ಇಲ್ಲ. ಎಲ್ಲ ಬಿಸಲ್ ಇರ್ತ ಅದ ಇದು
ಮತ್ತಂಗ ಫೋನ್ ನೋಡ್ಬೇಕಂದ್ರೆ ಹೊರಗೆ ಹೋಗ್ಬೇಕು.
ಹ್ಮ್, ಇಲ್ಲಾಂದ್ರ ಸುಮ್ನಿರಬೇಕು ಹೊಲ್ದ ಕೆಲ್ಸ ಮಾಡ್ಕೊಂಡು ಕುತ್ರ್ಬೇಕು ನೋಡ ಅಷ್ಟೆ.
ನೆಮ್ಮದಿ ಬೇಕಂದ್ರೆ ನಮ್ಮ ಊರಿಗೆ ಬರ್ಬೇಕ ನೋಡ. ಯಾರನ ಹೋದ್ರೆ ಹೋಗ್ಲಿ ಇದ್ರ ಇರ್ಲಕ್ಕ. ಈಡೆ ಎಂಗ ಆದನೋಡ..
ಹ್ಮ್, ಹೆಂಗೋ ಮರಾಯ ಯಾರನ ಏನ್ ಡೆತ್ತ್ಗಿತ್ತ ಆದ್ರೆ ಏನಾನ
ಹ.
ಹಪ್ಪ ಅರ್ಜೆಂಟ್ ಇತಪಾ ಅಂದ್ರೆ ಏನೋ ಫೋನ್ ಮಾಡ್ಬೇಕಂದ್ರೆ ಹೆಂಗ ಮತ್ತ..
ಬರುತ್ತೆ ದೊಡ್ಡ ಫೋನ್ ಅಂದರೆ ಇ ನಮ್ಮ್ಥರ ಸ್ಕ್ರೀನ್ ಟಚ್ ಇರ್ತಾವಲ್ಲ ಆ ಫೋನ್ ಬರಲ್ಲ.. ಇವು ಸಣ್ಣ ಫೋನ್ ಇದಾವ ಕೀಪ್ಯಾಡ್ ಫೋನ್ ಅಂತವು ನೆಟ್ವರ್ಕ್ ಎಲ್ಲಿನ ಇರ್ಾ ಯಾವ ಮೂಲ್ಯಾಗ ಇಲಾ ಬರ್ತಾವ..
ಹೌದಾ..
ಹ್ಮ್ ಅವಕ್ಕ ಮರ್ಯಾದೆ ಅ ಇದಕಂದ್ರೆ ಏನ್ ಪರ ಪೂರಾ ಮರ್ಯಾದೆ ಇಲ್ಲ ಅವಕ್..
ಇತ ಪ ನ ಅಣ್ಣ ಬರಂತಗದಾನ ಅತಿಂತ ನ..
ಸರಿ ತ ಸರ್.
ಹ..